ನಿನಗ
ಖಾಲಿ ಕುಂತ್ಯ?
ನಿಮ್ ಜೊತೆ ಮಾತಾಡಕ್ಕತ್ತೀನಿ ಇದ ಈ ಅಂದ್ರೆ ಏ ಖಾಲಿ ಇದೀನಿ.
ಹ್ಮ್ ಹ್ಮ್ ಓದೋದು ಏನಿಲ್ಲೇನ್ ಇವಾಗ?
ಏ ಇಲ್ಲ ಇಲ್ಲಪಾ
ಎಲ್ಲಿದಿಯಾ ಅಲ್ ಊರಾಗ್ ಅದ್ದೀಯೇನ್? ಬಂದ್ಯಾ ಮನೆಗೆ?
ಊರಿಗ್ ಬಂದ್ಯಾ?
ಹ್ಮ್
ಹ್ಮ್ ಹ್ಮ್ ಈಗ ಅಕ್ಕ?
ಹಾಂ ಹಾಂ ಅಷ್ಟ್ ಪರಿ ಇಲ್ಲೇನು? ಕಾಲೇಜ್ ಬಿಟ್ ಬರೋಷ್ಟು
ಹೌದು ನೀ ಏನ್ ಮಾಡಿದ್ದಿ ನೀ ಏನ್ ಮಾಡ್
ನಾವು ಅಡಗಿ ಅಂದರೆ ಮುಂಜಾನೆ ಉಪ್ ಉಪ್ಪಿಟ್ ಮಾಡಿದ್ರ ಅದ್ ದು ನೆನ್ನೆದು ಚಪಾತಿ ಇತ್ತು ಅದಕ್ಕೆ ಮುಂಜಾನೆ ಉಪ್ಪಿಟ್ ಮಾಡಿದ್ವಿ ಮಧ್ಯಾಹ್ನ ಅದೇ ನಿನ್ನೆ ಚಪಾತಿ ಒಂದ್ ಸ್ವಲ್ಪ ಪಲ್ಯ ಮಾಡ್ಕೊಂಡ್ ತಿಂದ್ವಿ.
ಹ್ಮ್
ಆಯ್ತು ಸಂಜೆ ಕ ಅಷ್ಟೊಂದ್ ಏನು ಹೊಟ್ಟೆ ಹಸ್ವ್ ಇದ್ದಿದ್ದಿಲ್ಲ ಸುಮ್ನೆ ಚಹಾ ಬಿಸ್ಕೆಟ್ ತಿಂದ್ವಿ.
ಹ್ಮ್
ಮುಗಿತು. ನೀವು?
ರೊಟ್ಟಿ ಪಲ್ಯ ಅನ್ನ ಸಾರು. ಎಬ್ಬುರ್ಸೋದು ಹಿಂದ ಏ ನೀನು ಅಲ್ಲಿ ಇದು ಆ ಕಡೆ ಹೋಗ್ತೀನಿ ಅವತ್ ಕಾಣ್ಸೋದಿಲ್ವೆನೋ ನಾವು? ಹೋಗ್ತಿಯೇನ?
ಅ ಯಾಕ್ ಬೇಕಿತ್ತೇನು?
ಹಾ ಅವತ್ ನೋಡಿದಿ ನೋಡು ಹಲ್ಲರು
ಹಾ-ಹಾ. ಅಂದ್ರ ನಮೀಗ ಪರೀಕ್ಷೆ ಅದಾವ
ಆ
ಅದನ್ನ ಮುಗಿಸ ಅಂದ್ರಿ ಇನ್ನ ಒಂದ್ ಇನ್ನ ಒಂದ್ ವಾರ ಇಲ್ಲ ಹತ್ತ ಹತ್ತ್ ದಿನ್ದಾಗ ಮುಗಿತಾವ ಅವಾಗ ಹೊರಗ ಬ ಬಜಾರ್ ಕದು ಹೋದ್ನ ಅಂದ್ರ ಅವಾಗ ತಗೊಬರ್ತಿನಿ ತಗೋ
ಹಾ ಇಲ್ಲ ಅಂದ್ರೆ ಬ
ಹ ಓ ಸರಿ ತರ್ತೀನಂತ ಮತ್ ಅಂಗಾರ್ ರೊಕ್ಕಾ ಹಾಕ್ಬಿಡು ನಾನು ತಗೋತಿನಿ
ಇ-ಇ-ಇ ಬಂದ್ಬಿಡು
ಹ್ಮ ಮತ್ತ್ ನಿನಗ ನೋಡವ ನಿನಗ ಅದ್ರ ತಗೋತಿ ತಂದ್ ಕೊಡಕ್ ಕಿಗೆ ಆದ್ರೆ ಕೊಡ್ಸಲ
ನ ಹನುಮಂದಿನಕ ನ ಒಂದಿನ
ನೀ ಅಷ್ಟು ದೂರ ಇರ್ತಿ ಇಬ್ರು ದೂರ ದೂರ ಲ್ಲ ಅದಕ್ಕೆ ನನ್ಗೊಂದ್ ನನ್ಗೊಂದ ಏನ್ ಅ ಆ ಬಟ್ಟಿ ಹಾಕಳೋ ಸಂಬಂಧ ಅಲ್ಲಿಗ್ ಬರ ಲ್ಲ
ಹ ಯ್ರ ಮಳ ಬಂದಾದ್ರರು
ನೋಡ ಕೊಡಸ್ತೀನಿ ಅಂತ ಬಾಯಗ್ ಬರಲ್ಲ
ನಮ್ಮಕ
ಇರ್ಲಿ ಬಿಡು ಏನ್ ಮಾಡಕ್ಕ ಆಾಗಲ್ಲ ಹಿಂಗೆ ಜನ
ಹ್ಮ್ ನಿ ಮತ್ತೆ
ಅದೇ ಉಪಯೋಗ ಇತ್ತು ಅಂದ್ರೆ ಕೇಳದು ಇಲ್ಲ ಅಂದ್ರೆ ಇಲ್ಲ ಬಿಟ್ ಬಿಿಡದು ಏನಾರು ಮಾಡ್ಕೊಳ್ಳಿ ನಮ್ಗೆ ಈ
ಹ್ಮ್ ಇ ನನ್ಗೆ ಉಪಯೋಗ ಐತಿ ಆದ್ರೂ ನಗೆ ಏನ ಕೊಡ ಅಂತ ಹೇಳಲ್ಲ ಹ ನೀ ಪವಾನ್ ಬರ್ತೀ
ಏನ್ ಮತ್ ನಂಗ ಅದು ಇದು ಕೊಡಸು ಸ ಅದು ಪ್ಲೇಟು
ಏನು ಒಬ್ನೇ ಏನು ಆದ್ರೆ ಹಾಗೆ ಹೇಳ್ತಿಲ್ಲ ಅಕ್ಕ
ಅದ್ರಾಗ ಏನಾದ್ರು ತಿನ್ಂತೀನಿ ಆದ್ರೆ ಫಸ್ಟ್ ಅಂದ್ರೆ ನೀ ಕೊಡ್ಸಿರ್ತಿ ಅಲ್ಲ ಮೊದುಲ್ನೇಸರಿ ಅದ್ರಾಗ ತಿನ್ನಕು ಮೊದ್ಲೇ ಸಾಲಿ ಏನ ತ್ತಿನಕ್ ನೀನೇ ಕೊಡ್ಸು
ಹ್ಮ ನನ್ ಏನ್ ಕೊಡುಸ್ತೀನಿ ಅದೇ ತಿನ್ ಬೇಕ್ ಅಮಿ
ಅಂದ್ರೆ ಸಸ್ಯಹಾರಿ ಏನ್ ಕೊಡ್ಸಿದ್ರು ತಿಂತೀನಿ ಮಾಂಸಾಹಾರಿ ಎಲ್ಲಾ ತಿನ್ನಲ್ಲ ಮೊಟ್ಟ ಏನು ತಿನ್ನಲ್ಲ ನಾನು
ಹಂಗಂದ್ರೆ ಫಿಕ್ಸ್ ಹಂಗಂದ್ರೆ ಫಿಕ್ಸ್
ಅಂದ್ರೆ ಸಸ್ಯ ಹಾರಿ ಕೊಡಸ್ ನಂಗೆ ಏನ್ ಬೇಡ ಇಡ್ಲಿ ಅಥವಾ ಮಸ್ ಮಸಲ್ ದೋಸೆ
ಹ
ಇಡ್ಲಿ ಮಾಡದ ಗೊತ್ತಾ ನಿಂಗ
ಗೊತ್ತಿಲ್ಲ ಅದ್ ತಿನ್ನಕ್ಕೆ
ಹ್ಮ್ ತಿನ್ನದಷ್ಟೇ ಗೊತ್ತ ನಿಂಗ್ ಹೇಳ್ಕೊಡ್ತೀನಿ ಕಲಿ.
ಹೇ
ಅಂದ್ರ ಏನ್ ಮಾಡ್ಬೇಕ್ ಗೊತ್ತ ನಾಳೆ ನಿಂಗ್ ಇಡ್ಲಿ ಬೇಕಾಗಿದ್ದು ಅಂದ್ರೆ ಇವತ್ತ ಮುಂಜಳೆನೆೇ ಉದ್ದಿನ ಬೇಳೆ ಎಲ್ಲ ನೆನೆ ಇಡ್ಬೇಕಾ. ಆಮೇಲೆ ಇಡ್ಲಿ ರವ ತಗೊಂಡ್ ಬರ್ಬೇಕ್ ನೀವ್ ಅರಿ
ನೆಟ್ ಬರಾಕತ್ತಿಲ್ಲೆ ತಂದ ಕೇಳತ್ತ್ ಇಲ್ಲ ಚ ಈ
ತುಂಬ ಇಲ್ಲಾಂದ್ರೆ ಮನೆದ್ರಿಂದ ಉದ್ದಿನ ಬೆಳೆ ನೆನೆ ಇಟ್ಟು ಸಂಜೆ ಉದ್ದಿನ್. ಬೆಳೆ ಮಿಕ್ಸರ್ ಆಕ್. ಬೇಕು ಆಮೇಲೆ ಇಡ್ಲಿ ರವೆ ಸ್ವಲ್ಪ ಲ್ಪ ನೀರಲ್ಲಿ ನೆನೆ ಇಡ್ಬೇಕು. ಅವೆರಡೂ ಸೇರ್ಸಿ ಬಿಡ್ಬೇ ಎ ಒಂದ್ ಸ್ವಲ್ಪ ಸೋಡಾ ಪುಡಿ ಹಾಕ್ತಿದ್ರೆ ಹಾಕು. ಹ್ಮ್ ಹಕ್ಬೇಕ್ ಸ್ವಲ್ಪ ಅಂದ್ರೆ ಇಡ್ಲಿ ಚೆನ್ನಾಗಾಗ ತೇ. ಆಯ್ತು ಅ ಇವತ್ ಮಾಡಿರ್ ತಿಯ ನಾಳೆ ಬೆಳಿಗ್ಗೆ ಇಡ್ಲಿ ಹಾಕೋದು ಇಡ್ಲಿ ಪಾತ್ರೆಯಲ್ಲಿ ಅದ್ರ ಜೊತೆ ಕೊಬ್ಬರಿ ಚಟ್ನಿ ಮತ್ತೆ ಸಾಂಬಾರು ಬೇಳೆಸ್. ಸಾಂಬಾರು
ಹ್ಮ
ಅದ್ರಲ್ಲಿ ಬೇಕಿದ್ರೆ ನೀನು ಸಾಂಬಾರಲ್ಲಿ ತರಕಾರಿ ಹಾಕೋಬೊದು ಏನು ಈರುಳ್ಳಿ ಟೊಮ್ಯಾಟೊ ಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಮತ್ತೇನು ಒಣಕಾರ ಮತ್ತೇಏನಾದ್ರು ಒಂದ ಸ್ವಲ್ಪ್
ನಂಗೆಲ್ಲಾ ಮಾಡನ್ ನಾನೆಲ್ಲ ಮಾಡದ್ ಬೇರೆ. ಊ ಆ
ಹ್ಮ್ ಕೊಬ್ಬರಿ ಚಟ್ನಿನೂ ಹಂಗೆ ಕೊಬ್ಬರಿ ಎಲ್ಲ ಸಣ್ಣ ಕಟ್ ಮಾಡ್
ನೀ ಅದಲು ಮಾಡಕ್ ಬರುತ್ತೆ ನಂಗ್ ಅದಲು ಮಾಡಕ್ ಬರುತ್ತೆ ..
ಹ್ಮ್ ಅಷ್ಟೇ .. ತಿನ್ನಕ್ನ ಬರ್ತೇತಿ ಮಾಡಕೋ ಬರ್ತೇತಿ ... ಹ್ಮ್ .. ಮತ್ತೇನ್ ಮನೆಗೆಲ್ಲಾರು ಆರಾಮ್ದಾರ್ಲ್ಲ ..
ಇಲ್ಲರಾಮೇದ ನಿ ಮನರ ..
ನಮ್ಮನಾಗೂ ಎಲ್ಲಾರು ಆರಾಮ್ ...
ಹ ಹ್ಮ ..
ಯಾ ಕಳಕತಲ್ಲ ಅಷ್ಟ ಆರಾಮ ಇಿಲ್ಲ ಏನು ..
ಲ ಕಡತ .. ಎಲ್ಲ ನಂಗು ಚಾತ್ರಿ ಮಾಡ .. ಸರ ..
ಯಾಕ ಏನಾಯ್ತು .. ತ್ತ ..
ಹಡುಗಿ ತಬ ಸಾತ ನ ನ ನಟ ..
ಹಗೆ ಬಿಡು ಗೆಳತಿಯರು ಸ್ನೇಹಿತ .. ತರಂದಿಗೆ ಹಂಗೆ ..
ಚ ಸಾಕರ ನಂ ಉರುಪ ನಲ್ಲವಳಕಿ .. ನ ಬರ್ತನೆ ಅವ .. ಮ ಇಡೀ ಇಡೀ ಜೀವದಾಗ ಇಡೀನ್ ಜೀವದಾಗ ಎಲ್ಲ ಬಗ್ಗೆ ಇಂಗ್ ಅನ್ಕೊಣ ಕಟ್ಟಿದ್ದೆ ಯಾಕರ ನಮ್ಮ್ ಜೀವನದಾಗ ಬಂದ್ ಇದೇನ್ ಇದೇನ್ ಮೊದಲೇ ಸಲ
ಹ್ಮ್. ಅಷ್ಟು
ಅನುಭವ ಆಗಿತ್ ನನಗ ಆಕಿ ಜೊತೆ ಅಷ್ಟು ಕೆಟ್ಟದಾಗಿ ನಾ ಇಡೀ ಜೀ ಚಂದಾಗಿಂತ ಇಂತಾ ವ್ಯಕ್ತಿಲ್ಲ ನೋಡಿಲ್ಲ ನ ..
ಹ್ಮ್
ರಾಣಕಿ
ಹ್ಮ್ ಎಲ್ಲರೂ ಒಂದೇ ತರ ಇರ ನಲ್ಲ ಮತ್
ಹೆ ಹೆಂಗ್ ಆಗಿರ್ಲಿ ಹೆ ನಾವೆಲ್ಲಾರೂ ಹೆಂಗ್ ಥಿಂಕ್ ಮಾಡ್ತೀವಿ ಹಂಗತಿ ತಿಂಕ್ ಇಲ್ಲ ಅಕಿಂದು
ಏ ಎಲ್ಲಾರ್ದು ಒಂದೇ ತರ ಯೋಚನೆ ಇರ್ಬೇಕ್ ವಂತ್ ಏನಿಲ್ಲಲ್ಲ
ಆದ್ರೂ ಇಷ್ಟ ಇಟ್ರು ಅಕಿ ಇಷ್ಟು ಇಷ್ಟು ಇಷ್ಟು ಸೆಲ್ಫಿಶ್ ಅಗ್ಗಿದು
ಸ್ವಾರ್ಥಿ ಪ್ರಪಂಚ ರೀ ಹಂಗೆ ಇರೋದು
ಯಪ್ಪೋ ಇಷ್ಟು ಸ್ವಾರ್ಥದಲ್ಲಿ ಅಂತೂ ಎಲ್ಲೂ ನೋಡಿಲ್ಲ ಇದುವರೆಗೂ ಇಷ್ಟು ಸ್ವಾರ್ಥ ತನ್ನ ತನ್ನ ಸಂಬಂಧ ಇನ್ನೊಬರ ಲೈಫ್ ತನ್ನ ಸಂಬಂಧ ಇನ್ನೊಬ್ಬರ್ ಜೀವನ ಹಾಳು ಮಾಡುವಷ್ಟು ಸ್ವಾರ್ಥ
ಅದ ಏನೋ ಆಗ್ಬಿಟ್ಟಿರ್ತೈತಿ ಸಮಯ ಅಂಗೆ
ಹ ಸಮಯ ಅಂತಂದ ಮುಂದೆ ಏನಾರ ಬ್ಯಾರೆದ ತಗೊ ಬಂದ್ಬಿಟ್ರ ಅನ್ನ ಬಿಟ್ಟ ಬ್ಯಾರೆ ಏನರ ತಿಂತಾರ
ಅದು ಏನೋ ಬಿಡು ಏನೋ ಹಂಗೆ ಒಂದು ಏನು
ಹೇಗರ ಇರ್ಲಿ ಸಮಯ ಕೆಟ್ಟದ ಐತಿ ಅಂತಂದ ಅನ್ನ ತಿನ್ನಕ್ಕ ಆಗಲ್ಲ ಅಂತಂದು ಬ್ಯಾರೆ ಏನ್ರ ತಿಂತಾರ
ಹಂಗ್ ಮಾಡಕ್ ಆಗಲ್ಲ
ಮತ್ತೆ ಹಂಗೆ
ನೀನ್ ಅಂತದಕ್ಕೆಲ್ಲಾ ತಲೆ ಕೆಡಿಸ್ಕೊಂಡು ಕುಂತ್ರ ನಿನ್ ಓದೋದ್ರ ಮೇಲ್ ಪರಿಣಾಮ ಬೀರ್ತ್
ಇಲ್ಲ ಬಿಡು ಅದಕ್ಕೆ ಬಿಟ್ಟಿನಿ ಅಲ್ಲ ಮಾತಂದ್ರೆ ಅದು ಸರಿ ನಾ ಅಂತ ಪರಿ ಏನ್ ತಲೆ ಕೆಡಿಸಿಕೊಳ್ಳಲ್ಲ ಅಂಗಂತ ಅದನ್ನೇ ಯೋಚನೆ ಮಾಡಿಕೊಂಡು ಏನ್ ಕುಂತಿರಲ್ಲ ಅಂತಂದು ಮಾತಾಡಕತ್ತಿಲ್ಲ ಅಷ್ಟ ನೀನಂದ್ರ ಇಷ್ಟ ದಿನ ಯಾರೊಬ್ರು ಇಷ್ಟು ಏನು ಸಪೋರ್ಟ್ ಮಾಡಾರ ಇಷ್ಟ ದಿನ ಇಷ್ಟ ಸಹಾಯ ಮಾಡಾರ ಈ ವಿಡಿಯೋ ಎಲ್ಲಿ ಈ ಮಾನಸಿಕವಾಗಿ ಕುಗ್ಲಾರ್ದಂಗ ನೋಡ್ಕೊಂಡಾರ. ಅಂತ ವ್ಯಕ್ತಿನೆ ಪೂರ ಕೆಳಗ್ ಹಾಕಿ ನೆಲ ಹ ಅದನ್ನ ತೋಡಿ ಅದ್ರೊಳಗ್ ಗುಂಡಿ ತೋಡಿ ಮುಚ್ಚಾಕತಾಳ ಅಕಿ ಇಂಥವರು ಇರ್ತಾರ ಜಗತ್ತ ನುಂಗ
ಅಂತರ್ ಜೊತೆ ಸುಮ್ಮಂಗೆ
ಅಕಿನ್ ಮಾತ್ ಆಕಿನ ಮಾತ್ ಕೇಳು ತ್ರ ನಂಗ ಪೂರಾ ಗೊತ್ತಾಗ್ತಾವತ್ ಎಲ್ಲಾ ಪೂರಾ ಪಕ್ಕಾ ಪ್ಲಾನ್ ಮಾಡ್ ಮಾಡ್ತಾರ ನೋಡು ಹಂಗ ತಲೆ ಅದಾವ ಅಕಿನ್ವೂ ನೌ
ಹ್ಮ್
ಹ್ಮ್ ಮ ನಾರೆ
ಹೇಳು ಈ ಮಾಡೋದ್ ಮಾಡ್ತಯಾ. ಉಪಾಯಗಳ ಒಳ್ಳೆ ಉಪಾಯ ಮಾಡೊ.
ನೀ ಹಾ ರೀ ಮನುಷ್ಯತ್ವ ಐತ್ತಿಲ್ಲ
ಹ
ೇ ನಮ್ ರೂಮ್ ಮಟ್ ಅಕ್ಕ ಒಂದ್ ಹೆಲ್ಪ್ ಮಾಡಲ ಈಕಿ. ಎಂತ ಮನಸ್ಥಿತಿ ಇದ್ರರು ಇಕ್ಲಿ
ಹೇಳ್ ನೀ ಸಹಾಯ ಮಾಡೊ ಮನ್ಸಿರ್ಬೇಕಂತ.
ಹ ಅ ಅಕಿ ಹೇಳ್ಕೊಂಡ್ರ ಕಣಂಗೂ ಇಲ್ಲ ಹೊಕ ಸಮಜ ಇತಳ
ಹ್ಮ್
ಏನಂತಂದ್ರೆ ಚರಂಡಿ ಈಗ್ ಐತಂದಂದು ಅಕುಷ್ಟಇದರೆ ಮಾಮ್ ಕಲ್ಲ ಹಾಕ್ಬಿಡು. ಒಂದ್ ಎರಡ್ ಸತಿ ಕಲ್ ಹಾಕಿ ಹಡಕೊಂಡಟ್ಟಿ ಇನ್ನೊಂದು ಸಲ ಕಲ್ಲ್ ಹಾಕ್ಕಾಕ ಹೋಗ್ಲಾಲ ನಾನು. ಹಲ್ ಗ ಅವ ಹೊಲ್ಸಗಿ ಒಂದ ಸ್ವಲ್ಪ ಜಳಕ ಮಾಡಸ ಇರು ಅಂತ ಹೇಳ್ತೀಇಲ್ಲ ನಂಗ ವಾಪಸ್ ಹೊ ತಾಗಿ.
ಅದಕೆ ಸುಮ್ನೆ ನೋಡುದ್ವಾ ಸುಮ್ನೆ ಇರ್ಬೇಕ
ಅಷ್ಟೇ ನೇ ತಂಗಡಿ. ಅದು ಇಲ್ಲಿ ಮಕ್ಕೊ ಇಲ್ಲ ಅವ್ವ ನಾ ಅವನ ಜೋಡಿ ಮಾಕೋತೀನೀ ನಮ್ ಇಲ್ಲೇ ಭ. ಹ್ಟ ಏನಿಲ್ಲಾನು ಲೋ.
ಹ್ಮ್ ಏನ್ ನಾಳಿಗೆ ಹೋಗ್ಬೇಕ್. ನಾ ಕಾಲೇಜಿಗೆ
ನಾಳೆ ಅಂದ್ರೆ ಹೋಗ್ಬೇಕು ಹೋಗೋದಾದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲ.
ಹ್ಮ್ ಸುಮ್ನೆ ಫುಲ್ ಆರಾಮಾಗ್. ಇಂದಾನೆ ನೇ ಹೋಗು.
ಹ್ಮ್ ನಂಗು ಹಂಗೆ ಇಂಪಾರ್ಟೆಂಟ್ ಸಕಂತಂದ್ರೆ ನಾ ನಂದಾ ಏನಂತರ ಮೈಂದಿನ ಸರ್ ತಿಲ್ಲಾ ದೇಹಕ್ಕೆ ಸರಿಇಲ್ಲ ಇದು ಹೂ
ಅಲ್ಲಾ ಮತ್ತೆ ಸುಮ್ನೆ ಆರಾಮ್ ತಪ್ಪತೈತಿ ಎಲ್ಲಾ
ಹ್ಮ್
ಆರಾಮ್ ಮಾಡ್ಕೊಂಡೆ ಹೋಗು
ಹ್ಮ್ ಆಯ್ತು ಹ್ಮ್ ಸರಿ